ಅಕ್ಕ
ಹ್ಮ್ ಹೇಳ
ಹ್ಞ ಏನು ಮಾಡತ್ತೀ
ಏನಿಲ್ಲ ಖಾಲಿ
ಹಾ
ನೀ
ನಾನು ಕಾಲಿನ ಊರಗ ಹೋಗಿದ್ನ ಇಗ ಬಧನ್ಯ
ಹ್ಮ್
ಎತ್ತ ವರ್ಸದಯತ
ನೀವು ನಿಮ್ದಾನ್ ಎತ್ತ ಓಡ್ಸುದು
ಹ್ಮ್ ಬ್ಯಾರದ್ರು ನಮ್ದು ಬಿಳಿ ಎತ್ತ
ಹ್ಮ್ ಹಂಗಲ್ಲ ನೀ ನೀವ ಬಿಡ್ತರಿ ನಿಮ್ದ ಅನ ಇನ್ನೊಬ್ರ್ದ ಬ್ಯಾರದವ್ರ್ದು ಬಿಡ್ತರಿ
ಎ ಬೇರೆದರದ ನಮ್ಮವ ಎತ್ತಲ್ಲ ಹ ನಮ್ಮವ ಎತ್ತಲ್ಲ. ಹ್ಮ್ ಸುಮಂಗ ಒಡಸುದು
ಹಾ
ಹ್ಮ
ಊಟ
ಊಟ ಇನ್ನ ಇಲ್ಲ ನಿಮ್ದು
ಇನ್ನ ಇಲ್ಲ ಹ್ಮ್ ಬರ್ದ
ಹ್ಮ್ ನಾನು ಬರ್ತನ
ಬಾ ಬಾ ಏ
ಹಾ
ಖಾಲಿ ಸುಮ್ನೆ ಮನೆಗ ಕುಂತು
ಹ್ಮ್ ನಾ ಟೊಯಟ್ರನೆ ಹೋಗದಲೇಪ
ಹ್ಮ್
ಮತ್ತ ಟೊಯಟ್ರಾನ್ಯಾಗ್ ಐನೂರು
ಎದ್ರ ಹೋಗಿನು
ಅವೇಟ್ರ
ಹ್ಮ್ ಐದ್ನೂರ ಎಲಿ ಹಾಕಿದ್ದಿ ರೊಕ್ಕಿದ್ವನ.
ಹಾ
ಹ್ಮ ಬೈ ನಂಗರ ಹಾಕ್ಬೇಕಕ್ಲ ನಾ ರ ಇಟ್ಕೊಂತಿನಿ
ಹ ನಾಳೆ ಬಂದು ತೋರಿಸ್ತಿನಪ್ಪಾ ಬಿಟ್ರದ ಹೆಂಗ ಹೋಗಿಬಟ್ಟು
ಹ್ಮ್ ನಮ್ಮೂ ಉಊಗ ಅವಲಪ್ಪಪಲ್ಲ
ಹಾ
ಎಲ್ಲ ಒಳ್ಳೆಗ ನನ್ನು
ಹಾ
ಹ್ಮ್ ಅದೇನ್ ಆಡ್ತಿ ಬಿಡ್ಲೆಪ್ಪ ಅದು ಬಿಟ್ಬಿಡು
ಸರಿ ಇಲೆಯಪ್ಪ ಹ್ಮ್
ಹ್ಮ್
ಹ್ಮ ಹತ್ತ ಹತ್ತ ಹೊಗಲಿಕ್ಕಾದ್ರ
ಹ್ಮ್ ಅದಕ್ಕ
ಹ್
ಹಾ ಮತ್ತೆ
ಹ್ಮ ಯಾರು ಇಲ್ಲ
ಸೂರೆ ಹ್ಮ್
ಹ್ಮ್ ಸೂರ್ಯ ಮುಗದತ್ತ ಸೂರ್ಯನ ಜುಡಿ ಆಗ
ಹ್ಮ್ ಯಾರು ಜಲ್ದಿ ಮುಗಸರ್ಲಿ
ಸೂರ್ಯನ್ ಮುಗಲದ ಮುಗಲತ್ ಆಗ ಮುಗತ್ ಒಂದು
ಹ್ಮ್
ಹ್ಮ್ ಅವವು ಹೆಚ್ಚು ಮುಗಸಾನು ನಾನು ಹಚ್ಚು ಮುಗಸಿ
ಹ್ಮ್
ಹ್ಮ್ ನಿಮ್ನ ರಿಜಿಸ್ಟರ್ ಆಗಿರ್ಲಿಲ್ಲ ಅವಗ ಮುಗಸನು
ಹಾ ನಾನು ಇನ್ನೊ ನಂಬರ್ ಹಾಕೀನಿ
ಹಾ
ಇನ್ನ ಹಗಿಲ್ಲದ ಆದ್ಮ್ಯಾಗೆ ಅದಕ್ ಮತ್ ಮಾಡುವಂತೆ
ಹಾ
ಹ್ಮ್
ಹಾಗಾಗಿ ಈ ಸತಿ ನಿಂಗ ಬಾ
ಹ್ಮ್
ಈ ಎಷ್ಟು ಕರೆಕ್ಟ್ಗತ್ತು ಎಷ್ಟ ಕರೆಕ್ಟ್ಗ ನಿಂಗೆ
ಯಾರ ಕಟ್ಟಿದ್ದು
ಹ
ಯಾಡೆ ಕಟ್ಟು
ಯಾರ್ ಕಟ್ಟಗನ ಎಷ್ಟಸ್ಕಳದ
ಹ ಹದಿಮೂರುದಕ
ದುಂಗೂರ್ದಾಗೆ ಏಡ್ ಆವ
ಹ್ಮ್
ಮೈಂಡ್ ಅಟ್ಯಾಕು ರವಂಗೆ
ಎಂಬತ್ನಾಲ್ಕು
ಹಂಗಾರ ಒಂದ ಒಂದ್ ಎಂಟ ಎಂಟನೂರ್ ಬರ್ತಿರಬೇಕ್ ನೋಡ್ ನಿನಗೆ
ಹ್ಮ್ ಈನ ಬಂದಾಗ ಕರಿಬಯ್ಯ ಇನ ಬರೋಲು
ಬರ್ತಾವ್ಳ
ಏಲ್ಲಿ ಯಾವಾಗ ಪ್ರೊಸೆಸಿಂಗು ಬರ್ಲಿಲ್ಲ ಏನು ಇಲ್ಲ ಬರ್ತಾ ಯಾವಗ ಬರ್ತ
ಹಲೋ
ಹ್ಮ್
ಹ್ಮ್ ಬರ್ತಾ ಹೊಳ್ತು
ಮತ್ತೆನಣ ಪ್ರಸಸ್ ಪಾರ್ಟಿಗೆ ಗಾಡಿ
ಗಾಡಿ ಏನಿಲ್ಲ ಬಯ ನಾ ಬರ್ದ ಡೌಟ್
ಹ್ಮ್
ಹ್ಮ್
ಹಿಕೆ ಹ್ಮ
ನಿಬರ್ತಿ
ನಂದೂ ಡೌಟ್ಲೆ ಪ್ಪ
ಇದ್ಯಕ
ಮನೆ ಇಂದ ಡೌಟ್ಲಿ
ಹ್ಮ ಗಾಡಿ ಇಲ್ಲಿ ಇವ್ಂಗ
ಗಾಡ್ ಇರ್ಲ್ಲಾರ್ದು ಏನಾಗ ನಾ ಬಾರ ಮರ ನವು ತರಾಂಗಪಾ
ಆ
ನಾವ್ ತರಂಗಲ್ವಾ ಮತ್ತೆ ಗಾಡಿ ನಮ್ ಕಡೆ
ನಾವು ನಿನ್ ಕಡೆನಲ್ಲ ನೀವು ಬುಲೆಟ್ ಏನ್ ಎಸ್ ಹೇಳೋದ
ಎನ್ ಎಸ್ ತರಬಹುದು ಇಲ್ಲ ಇ ಎನ್ ಎಸ್ ಮಾಡ ಬ್ಯಾಸ ರಗ ಅದಕ್ಕೆ
ಏನ್ ಎಸ್
ಅದೇ ಲಾಸ್ಟ್ನಕ್ ಯಾವವು ಬೇರದ್ರು ಇರ್ಲಿಕ್ಕೆ ಅದನ್ ಏನ್ ಎಸ್
ಇ ಇಲಕ್ಕಾಂದಮ್ಮ ಮಣಾ ಬರಡ್ತ ಬಿಡ
ಇಲ್ಲ ಅಲ್ಲಿ ಇವಂದು ಯಾರದಾರ ನೀ
ಯಾರದ
ಯಾರ್ದರ ಹೆಸರು ಸೋನು
ಬಾಡ್ಬಲ್ಲಿಯಪ್ಪ ಇದು
ನಾವವು ಎರಡು ದಿವಸ ಆಗ್ಲಿ ನಮ್ಮ ನಾನು
ಹಾ
ಪಿ ಹೊದಾನ ಗಾಡಿ
ಸಯಾದ ಬುಲೆಟ್
ಹ್ಮ್ ಯಾವ್ ಗಾಡಿ ಏನ್ ಎಸ್ ಒಂದು ಐತಿ ಅದ ನೋಡ್ಬೇಕಕ್
ಅದೆ ಎಗ್ಜಾಸ್ಟ್ ಐತ್ಲೆ ಅವುಕು
ಇಳ್
ಹ್ಮ್
ಹ್ಮ್
ಮತ್ಯೈತಾನಾಲೀ
ಇಲ್ಲಿ ಪರ್ ಅರ್ ಎಲ್ಲ ಪೈಪ್ ಕೊಯ್ಬೇಕಕ್ ಮತ್ತತ್ ಪೈಪ್ ಹಾಸ್ಬೇಕ ಎಕ್ಸಾಸ್ಟ್ ಆಬಬೇಕ
ಹ್ಮ್ ಮನ್ ಯಾಕೆ ತಂದ ಇಟ್ಟ ನಂಗ
ಇಲ್ಲಿ ಬ್ಯಾಡ್ ಎಷ್ಟ ಐತಿ ನ ಜನ ಆ ಬ್ಯಾರತಿ
ಎಗಜಸ್ಟ
ಹ್ಮ್
ಹಾ ಹಾ ಹಾ ಹಾ
ಅದಕ್ಕೆಲ್ಲ ಪೈಪ್ ಹಾಕ್ಬೇಕಕ್ ಪಹಲಾ ಪೈಪ್ ಹಾಕಿ ಆಮೇಲೆ ಎಕ್ಸಾಸ್ಟ್ ಆಗ್ಬಬೇಕು
ಹ್ಮ್
ಹ್ಮ್ ಅದಕ್ಕ
ಹಂಗೈತ್ ನವ್ದು
ಹ್ಮ್ ಏನ್ ಮಾಡುದು ಡಿವ ತಗೊಂಡ್ ಹೋಗಬಿಡಮ್ ಸ್ಕೂಟಿ
ಹಾ
ಹ್ಮ್ ಮತ್ತೇನ್ ಮಾಡಣ ಯಾವ ಗಾಡ್ ಸಿಗ್ಲಿಕ್ ಸ್ಕೂಟಿ ಓಯಿದ್ದ್ ಬಿಡಣ ಹ್ಮ
ನಮ್ ಮುಂದ ಹೋದಷ್ಟು ಹೇಳಿದ್ರ ಮಾತ್ ನಮ್ಗೆ ಇದು ಮಾತ್
ಹಾ ಮುಂದ್ ಅವ್ ಒದರ್ಸೆ ಆಡ್ತಾರೋಮಾರ ಮುಂದ್ ವದರ್ಸೆ ಆಡಿದ್ರೆ ನಮಗೂ ಇದಾಗುತ
ಹ್ಮ್ ಮತ್ ನಮ್ಗ ನಮ್ ಮನ್ಸನ್ಯಾಗ ಏನ್ಸ್ತತಿ ನಮ ತಂದ ಬಿಡ್ ಪಳಸತ್ತೀ
ಏ ಹೇಳಿ ಹುಡುಗ್ರ್ ತಾವ ಅವ್ರ ಏನ್ ಬಾಳ್ ಒದರ್ಸಾಡ ಆಡಕತ್ತ ಅಂತ್ಹೇಳಿ ಹಾ ತಂದ್ಬಿಡದ ವಾಗೆ
ಹ್ಮ್
ವರ್ಷದಿದ್ದ ಕರೆ ಆಗ್ಲಿಪ ಮತ್ತ ಅಂದ ಹುಡುಳ
ಹಂಗುತ್ತ
ಹ್ಮ್ ನ್ರು ನಮ್ ಪಾಡಿಗೆ ಯಾರ್ ಬಾಳ ಉದೃಶ ಆಡಗತಂತ್ತ್ಹೇಳಿ
ಹ್ಮ
ಅಡುಮ್ಮಿ ಬೀರ್ಯ ಗೀರ್ಯ ಯಾರ್ ಇವ್ರು
ಹಾ
ಅವ್ನ್ ಬಿಡಾಂಗ ಇಲ್ ಭೈ ಮತ್ತೆ
ಹಾ
ಇವ್ರೇನ್ ಓದ್ಸತ ತಂದಿದರೆ ಸುಮ್ಮ್ ನಾವ್ ಬಿಟ್ಟಿವಿ ತರ್ಲಿಲ್ರಿ ಸುಮ್ಮುಗ ಏ ಇವ್ವನ್ಲೆ ಇವ್ ಡುಮ್ಮ
ಹಾಳ್ಯಾ
ಹ್ಮ್
ಹಾ ಹಾ ಹ
ಸ್ವಾಮಿ ಇಲಿನ್ ಗಾಡಿ ಹೊಡ್ಯಾಕ್ ಬರಂಗಿಲ್ಲ್ ಇವ್ನ್ಗ್ ಸುಮ್ ಸ್ವಾಮಿ ನಮ್ ಪೂರ್ತ್ಯಾಗಿದ್ದ
ಅದ
ಹ್ಮ್
ಮಾ ಮತ್ತು ವಾಸ್ತೆ ಯಾರ ತಂದಿದ್ರು
ವಾಸ್ಸತೆ ಇಮ್ ಒಂದಾರೆಕ್ಸ್ ತಂದಿದ್ದುರ್ಲೆ
ಯಾರ
ಅಂವ ಹಾಲೆ
ಹ ಯಾ ಯಾರ್ದು ಸೌಂಡಿದು
ಯಾರ್ಬತ್ತಾರ್ ಇಪ್ಪಾ ನಾವ್ ಯಾ ಯಾರು ಬೈಕತಾರ್ಲಿಲ್ವೋ ದೋಸ್ಸಾ
ಹಾ
ಉಹು ತರ್ಲೇ ಇಲ್ಲ ಒಂದ್ ಯಾರು ತರ್ಲಿಲ್ಲ ಸುಮ್ ಬ್ಯಾಡ ಅಂತ್ ಬಿಟ್ಬಿಟ್ವಿ ನಾವು
ನಾಳೆ ಪ್ರಿನ್ಸಿಪಲ್ ಬರ್ತಾರು
ಗೊತ್ತಿಲ್ಲಿಪ ಕೇಳ್ಬೇಕು ಬಂದಾಳೋ ಇಲ್ಲೋ ಅಂತ
ಬರ್ತಾಳಿಪ್ಪತ್ ನಾಳಿ
ಹ್ಮ್
ಹ್ಮ್
ಹ್ಮ್ ನ್ ಬಂದ್ಲಾರವ್ ಏನ್ಮಾಡಕ್ಕಾಗಲ್
ಬಂದ್ ಬರ್ಲ್ಯಾರ್ ಬಂದ್ರರ ಏನ್ ಮಾಡ್ತಾರ
ಅಲೋ
ತೌಳ್ಯಾ
ಹ್ಮ
ತ್ಯೋ ಮತ್ತ ಏ ಮಾಡಾತೀ
ಹೇಳೇನಿ
ನಿಮ್ಮ ಊರಾಗ ಎತ್ತ ಓಡ್ಸಲಿಲ್ ನೂ
ಉಲ್ ಸ್ಯರ್ಲಾ
ಓಡ್ಸ್ಯಾರ್
ಯಾ ಬೆಲೆ ತೊಂದತೋ ಅ
ಕ್ಯಾನ್ ಎಷ್ಟ ಬಂದಿತ್ತ ಯಾಡು ಒಂದ್ ಕ್ಯಾನ
ಹ್ಮಾ
ಆಂ ಕೆಂದ್ ಅನ್ನಾತಾರ್
ಹ್ಮ
ನೀನ ಓಡುಸ್ತಿಯೇನ್ ನೀನ ಆಂ
ಹೋಗಿದಿಲ್ ನೋಡಾಕ್ ಹ್ಮ
ಇವತ್ ಒಂದ್ ಹುಡುಗ ಹದ್ಮುರು ಸರ್ತಿ
ಹ್ಮ ತೇಮ
ಏನೀಲ್ ಹಲೋ ಏನೂ ಇಲ್ ಬೇ ಸುಮ್ ಕಂತನೀ ಹ್ಮ ಪಜ್ಜ್ಯಾಗ ಹಚ್ಚಿದ್ದೇನ್ ಪಜ್ಜ್ಯಾಗ ಅಂವ್ ಇಂವ್ಗ್ ರೊಡ್ಡ ಪಜ್ಜ್ಯಾಗ.
ತನ್ವಿ
ರೊಡ್ಡ ಪಜ್ಜ್ಯಾಗ ಹಚ್ಚಿದ್ದಿ ಇಳಗೇರ್ ಪಜ್ಜ್ಯಾಗ.
ಪಜ್ಜ್ಯ
ಹಲೋ ಆಂ ಹ್ಮ
ಆ ರೊಡ್ಡ್ ರೊಡ್ಡ್ ಪಜ್ಜ್ಯಾಗ ಹಚ್ಚಿದ್ನಿ ಇಳಿಗೇರ್ ಪಜ್ಜ್ಯಾಗ ಕೇಳೀನಿ.
ಟ್ಟಾ ಏನಪಾ ಹಾಂ ಇಲ್ಲಿರುದ್
ರೊಡ್ಡ್ ಪಜ್ಜ್ಯಾಗಲೇ ಇದ್ರೋಳ್ಗ್ ಇಲ್ನ.
ಅತಿಲ್ಯಾ
ಹ್ಮ ಮತ್ ಹಾಸ್ಟೆಲ್ ಆಕ್ಕಿನಿ ಇನ್ನೊಂದ್ ಎ ಎ ಎಲ್ಲಿ ಇನ್ನ ಯಾಡ್ ದಿವಸ
ಆಂ
ಹಾಸ್ಟೆಲ್ ಅಕ್ಕಿ ಇನ್ನ ಯಾಡ್ ದಿವಸನ್ಯಾಗ ಹಲೋ
ನೋಡಬೋಕ್ ನೋಡ್ತೆ
ಎದಕ್ಕ ಏನ್ ನೋಡಾಂವ್ ಹಾಸ್ಟೆಲ್ ಆಗೂದ್ ನೋಡಾಂವೋ ಇನಾ ಯಾವಾಮೊ ಹುಂ ಮತ್ತ್ ನಿಮ್ ಬೆ ಮನ್ಯಾಗ ಹೇಳ್ಕೊಬೇಕಪಾ ನೀ ಆ ಹ್ಮ ಹ್ಮ ಊಟಾ ಗೀಟಾ ಮತ್ ಯಾವಾಗಿಂತ ಚಾಲು ನಿಂದ ಕೆಳಗ ಕೆಳಗ ಕೆಳಗಾ ಮಾಡ್ಬೇಕ ಅಲಾ ನೀ. ಈಗ ಹಾಸ್ಟೆಲ್ ಎಷ್ಟು ಅರವತ್ತೈದು ಸಾವಿರ ಎಪ್ಪತ್ ಸಾವಿರ ನಿಂದು.
ಅರವತ್ತು ಐದು ಐತಿ ನೋಡು
ಮತ್ತ್ ಎಷ್ಟು ಮತ್ ಅರವತ್ತು ಐದು ಅಂದ್ರ ಇಂಗ್ ಹಾಗೆ ಚಾಲು ಆಗಿತ್ ನಿಂದ ಊಟ ಗಿಟ ಮೆಸ್ಸ್ ಮೆಸ್ನ್ಯಾಗ ಊಟ ಮಾಡಬೇಕಿಲ್ಲ ನೀ.
ಎ ಮ್ಯಾಸ್ ನ್ಯಾಗ ಇನ್ನ ತುಂಬಿಲ್ಲ ನಾ ಆಸಲ.
ಹ್ಮ್
ನಾ ತಿಂಗಳ ಮ್ಯಾಲ ತುಂಬಕೋತ ಹೋಗಿಬುಡ್ತೀನಿ ಪಾ ನೌನ ಯದುಕ ಗುದ್ದ್ಯಾಡದು. ಹ ಹ್ಮ ಗಲ್ಲಿ ಕ ರಚ ಹಳ ಹಾ
ಏನ್ ಮಾಡಅತ್ತಿ.
ಏನಿಲ್ಲ ಇಲ್ಲೇ ಮನ್ಯಾಗ. ಹೇನಾ
ಇಲ್ಲಿ ಕುಂತೀನ್ರೀ.
ಹೌದ
ಹ್ಮ್
ಹ್ಮ್ ಹಾ ಇಯಾ ನೀ ಬೈಕ್ ತರಾವ.
ನೋಡ್ತನಿ ಎದುಕ.
ಕೇಳ
ಹ್ಮ್ ನಾ ಹಚ್ತಿನಲೇ ವಾಫೀಸ.
ಹಾ ಹಚ್ಚು.
ಯು ಇದು ಇದುಕೆ ಹಸ್ತೀನಿ ನೋಡ ಅಲ್ಲೆ ಇರು.
ಹ
ಎತಿ ಪಾಮತ್ ಹಲೋ ಹಲೋ